ನಿ ಏನ್ ಬಂದಿರದು ಮಾತಾಡಕ್ಕ ಹಲೋ ಹಲೋ
ಹಲೋ
ಕೇಳಸ್ತಿಲ್ವಾ ಹಲೋ
ಹಲೋ ಈ ಕೇಳಸ್ತಿಲ್ವಾ
ಕೇಳುಸ್ತಾ ಆಯ್ತ ನಿಂಗೆ
ಈಗ ಕೇಳಸ್ತೈತೆ
ಹ್ಮ ಯಾಕ ಕಟ್ ಮಾಡದ ಆಗ್ಲೇ
ನಾನ್ ಮಾಡಿಲ್ಲಪ್ಪ ಅದೇ ಆಗಿರೋದು
ಹ್ಮ್
ನನ್ಗೆ ನ್ ತಿಕ್ಲಾ ನನ್ ಮಾಡಕ
ಅದು ಇರಬಹುದು
ಹ ಅದೇ ನಿನ್ ಜೊತೆ ಸೇರಿ
ನಿಂಗ ನಿಂಗೆ ಸ್ವಲ್ಪ ತಿಕ್ಲಲ್ಲ ಅದಕ್ಕೆ
ಹ್ಮ್ ನಮ್ದು ಆತರ ಏನಿಲ್ಲ ಬಾ‌ಸ್
ಹಾ ಹೋ ಹೌದೌದು ಎಲ್ದಿದಿಯಾ
ಮಜೆಸ್ಟಿಕ್
ಅದೇನ ಅಲ್ಲೇನ್ ಮಾಡ್ತಿದ್ದೆ
ಇಡ್ಲಿ ಯಾರೋ ಸಿ ಎಂ ಬತಿನ ಮೀಟ್ ಮಾಡ ಒಂದ ಬಂದಿನಿ
ಯಾರು ಯಾರು
ಸಿ ಎಂಬಿನಂದಿರ
ಮುಚ್ಚುಕೊೊಂಡ ದ ಅಲ್ಲ ಕರೆಕ್ಟಯ
ಮೈಸೂರು ಮೈಸೂರು ಹೋಯ್ತೀನಿ
ಇವತ್ತಾ ಓಕೆ ಕೆ
ಗೌ ನಡ ಬತ್ತನ್ ರತಾ
ಹ್ಮ್
ಹ್ಮ್
ಹ್ಮ್ ಸರಿ ಸರಿ ಆಯ್ತು
ಬಾ ನೀನುವೇ
ಎಲ್ಲಿಗೆ
ನಮ್ಮ ಸಾಂಸ್ಕೃತಿ ರಾಜ ರಾಜಧಾನಿ
ಹ ನಾವು ಬರಲ್ಲ ನೀ ಹೋಗಿ
ಅ ಅಪ್ಪಾ
ಹ್ಮ ನಾಳೆ ನೋಡ್ಬೇಕು ನಮ್ಮ ನಾಳೆನ ಇಲ್ಲ ನಾಳೆ ನಮ್ಮ ಅಂಟಿೂ ಡಿಸ್ಚಾರ್ಜ್ ಮಾಡ್ತಾರೆ ಅನ್ಸುತ್ತೆ ಹಾ
ಹ್ಮ ಹುಷಾರಾದ್ರಲ್ಲ ಸಾಕು ಬಿಡು ಏನ ಮ್ದಾರೆ ಸಿಲ್
ಆ
ಏನು ಮೇಜರ್ ಇಸೂ ಇಲ್ದೆ ಹುಷಾರಾಗಲ್ಲ ಸಾಕು ಬಿಡೋವನಿ
ಹಾ ಹೌದು ಮೋಸ್ಟ್ಲಿ ನಾಳೆ ಇಲ್ಲ ನಾಳಿದ್ದ ಮಾಡ್ಬೋದೇನಪ್ಪಾ ನಾಳೆ ಮಾಡಲ್ಲ ಸೋಮವಾರ ಮಾಡ್ಬೋದು
ವಟಿಂಗ್ ವಿಂಗ್ ಮಾಡ್ತಾರೆ ಮಾಡ್ತಾರೆ
ಹ್ಮ್ ಅೇ ಇವತ್ತಿಂದ ಒಂದ್ ಸ್ವಲ್ಪ ಮೊಸಾರ ತಿಂತಿದಾರಂತೆ
ಹ್ಮ
ಅದೇ ಮೊಸಳ ತಿನ್ಂತಲ್ಲ ಸ್ವಲ್ಪ ತವಡೆ ಎಲ್ಲ ನೋವು ಬರ್ತಿದಿ ಅಂತೆ
ಹ್ಮ್
ಬಾಯ್ಸಪ್ಪ ಮೂವೆಂಟ್ ಆಯ್ತಲ
ಹ್ಮ್
ಅದಕ್ಕೆ
ನಗೆ ಅ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು
ಹೌದು ಹ್ಮ್ ನನ್ ಒಂಚೂರು ಬ ರಂಡ ತ್ತೆ ತರೆಯೋಕ್ಕಾಗಲ್ಲ ನಗನ ಎನ ಹಿಂದ ಗಂಟ್ಲ ಹೋಗೋಗ್ಬಿಟ್ಟೈತೆ ಎೆಪ್ಪಿಲ್ಲ
ಹ ಹದು ಕಾಳ ಊಟ ಇಲ್ಲ ನೀರು ಅದ ಯಾವ್ದ ಒಂದ ದೇವಸ್ಥಾ ಅದ ಯಾವ್ದ ಒ್ ದೇವಸ್ಥಾನ ಇದೆ ಅಂತಲ್ಲ ಅಲ್ಲಿ ಅಲ್ಲಿಗೆ ಹೋಗ ತೋರ್ ಒಂದಸತಿ
ಹಾ
ಅದ ಒಂದು ರೀಲ್ಸ್ ಟ್ರೆಂಡ್ ಐತ ದೇವಸ್ಥಾನ ಇದ್ದಂತೆಲ್ಲ ಅದು
ಯಾವ ದೇವಸ್ಥಾನ
ಎಲ್ಲ ದೇವಸ್ಥಾನ ಅಂದ್ರೆ ದೇವ್ದ ಅಲ್ಲ ಯಾವ್ದೋ ಗಿಡ ಮೂಲಿಕೆಗಳು ಕೊಟ್ಟಾರ ಅಂತಲ್ಲ ಅಲ್ಲಿ
ಯಾವ ಸೇರಿಯಲ್ಲ
ಸ
ನಮ್ ಇ ಕಡೆನಾ
ಹಾ ಗಂಟ್ಲು ಇದರದು ಸೈರಾಡ್ಗೆ
ಇಲ್ಲಿ ಅನ್ಸುತ್ತೆ ಮೋಸ್ಟ್ಲಿ ಮಾತಾಲಿ ಅನ್ಸುತ್ತೆ
ಇಲ್ಲ ಇಲ್ಲ ಅವ್ರ ಹೆಸರುಗಳುು ಅವ್ರ ಹೆಸರುಗಳುು
ಮಾತಳ್ಳಿ ಅಲ್ಲೇ ರಾಮಪುರ್ ಸೈಡ
ಅವ ಊರಷ್ಟು ಮಾತಾಳ ಎಲ್ಲ ಒಟದ ಬೇರೆ
ಯಾವ್ದ ಊರ್ ನನ್ಗೂ ಗೊತ್ತಿಲ್ಲ ಕರೆಕ್ಟ್ ಆಗಿ ಒಟ್ಟ ಆ ಸೈಡು ಅದೇ ಮಾತಾಡಿ ಅಂತನಿಲ್ಲ ಮಾತಾಳ್ಳಿ ಸೈ ಇರೋದು ನನ್ನ ನನ್ನ ಫ್ರೆಂಡು ಹೇಳಿದ್ಲು
ಹೌದೌದು ಅದೇ ಸೈಡ್ ಪ ಸಿ ಓಡಿ ಮತ್ತೆ ಅ್ರ ಎರನ ಚೆನ್ನ್ ನೋಡ್ತಾರಂತವ್ರು
ಹಾ ಹೌದು ಆಯುರ್ವೇದಿಕ್
ಹ್ಮ್
ಅವಳು ಅಲ್ಲೇ ಅಲ್ಲೇ ಇರೋದು ಅವಳುವೇ ಅವಳು ನನ್ಗೆ ಹೇಳಿದ್ದ ಇ ಈ ಸುನ್ಕಂಗ ತೋಸ್ತಯಾ ಇಲ್ಲಿ ಬಂದೊಂದ್ಸಲ ತೋರ್ ಸರಿಯಾಗೋಗುತ್ತ ಒಂದು ಟೈಮ್ ತಗೊಂಡ್ರೆ ಲೈಫ್ ಟೈಮ್ ಏನ್ ತೊಳಂಗಿಲ್ಲ ಹಂಗಂತ
ಹ ನ್ಸ ನಾು ತ ನೋಡ್ದಿ ಮೊನ್ನೆ ಒನ್ ಇಯರ್ ಕರೆಕ್ಟ್ ಆ ಮಾಡ್ಬಿಟ್ರ ಹ್ಮ್ ಒನ್ ಇಯರ್ ಕರೆಕ್ಟ್ಟಗ್ ಅದು ರಲ್ಸ್ ಮೊನ ಮಾಡಿದ್ರು ವೀಡೋ ಇವ್ರರೆಲ್ಲ ಹೋಗಿರಲ್ಲಾರಾ ಶಶಿ ಕುಮಾರ
ಹೌದ ಏನ ಕಳ್ಸು ನನ್ಗೆ ನೋಡ್ತೀನಿ
ಚಿಕ್ಕವಾಗ ಕಳಸ್ತೀ ನೋಡದ
ಅಲ್ಲಾ ಸಿಕ್ತ ಕಳ್ಸ್ಬೇಕ ನೋಡ್ದ ಕಳ್ಸ್ಬೇಕಕ್ ತಾನೆ
ಏ ಅಲ್ಲಿ ಏನೇನ್ ಎಕ್ಸ್ಪ್ಲೇನ್ ಮಾಡಿದ ಬೇಕಷ್ಟನ ಪ ಸಿ ಹೊಡಿದೆಲ್ಲ ಮಾಡಿದ ಹಾ
ಹ ಏನಪ್ಪ ನೋಡಿದು
ಬೀಲ್ಲದು ಬ ಸಿ ಒಡಿದ್ದಲ್ಲ ಬೀಚ್ ಏನಪೇ ಮಾಡ ಅದ ಹ್ಮ್
ಹ್ಮ್ ಒಟ್ನಾ ನನ್ ಫ್ರೆಂಡು ಹಂಗೆ ಹೇಳಿಲ್ಲಿಲ್ಲ ಒಳಗೆ
ಅದು ಮಕ್ಳಗ್ದ ಯಾವ್ದದು ಮತ್ತ ಇನ್ನು ಹೇಳ್ತಿರ
ಹಾ
ಅದೇ ಬಿಟ್ಟ ನ್ ಯಾರದ ಒಂದ್ ಐಡಿಿಗೆ ಗೊತ್ತೋದು ಆ ಐಐಿದ್ದ ನಿಮ್ಮ ಮನಗಳಿ ಒಬ್ಬ ಒಣ ಚಂದ್ರ ಮೆನ್ಸ್ಕರ್ ಗೊತ್ತಾ
ಯಾರಾರು
ಸೌಲಿತನಲ್ಲ ಅವಣ್ಣ
ಚಂದ್ರು ಅಂತಾರೆ ಈಗ ಎಲ್ಲಿ ಊರ್ಲ್ಲಿ ಇರೋದ
ಹಾ ನೂರ್ ಇರದ ಅವಣೆ ರೀಲ್ಸ್ ಮಾಡ ಹಾಕಿದ ಅವ ಒಂದು ವ್ಯವ್ಸ್ ಆಯತದ ಒಂದು
ಹ ಹಾ
ಹ್ಮ್
ಯಾರೋ ಗೊತ್ತಿರ ಅವ್ರತ್ಲೇ ನೋಡ್ಕ ಇದ್ರೆ ಕಳ್ಸ ನನ್ ನೋಡ್ತೀನಿ
ಷ್ಟ
ಈಗ ಯ ಅ ಅನೋರ ಅವ್ರರು ಯಾವ್ದ್ ರಾಜ್ಕುಮಾರ್ ಅನ್ಕೊಂಡ ನಾನ ಏನ್ ಫುಲ್ ಇಡ್ಕೋಬಿಟ್ಟವ್ರೆ
ಎ
ಅವರೇನಾ
ಹಾ ಹನ
ಹಾ ಹಾ ಹಾ ಅದೇ ರಾಜ್ಕುಮಾರ್
ಹ
ನಮ ನಮ್ಮೂಊರ ಅದೇ ನಮ್ಮೂಊರೋಡೆಲ್ಲ ಹೋಗ ಅವನ್ಗೆ ಸನ್ಮಾನ ಮಾಡಕೆ ಅವ್ರಿಗೆ ಬಿಗ್ ಬಾಸ್ಗೆ ಹೋಗಿ ನೀವು ಅಂದಕನ
ಹೌದ ಅಲ್ಲ ಅನೋರ ಸುಸ್ತತ ನನೇ ಬಟ್ಟೆ ಹೊಲಿತನ
ಹ್ಮ್ ಹೌದೌದು ಹೌದೌದು ಅವ್ರ ಹೋಟೆಲ್ ಇದ್ದಿದ್ದ
ಹಾ ಅವ್ರಗೊಂಡ ಇದೆ
ಒಂದ್ಸಲ ಚೆಕ್ ಮಾಡ್ತೀನಿ
ಮಾಡ ಸಿಗ್ತಿಲ್ಲ ನಾನೇ ಕಲ್ಸ್ಕೊಡ
ಸರಿ ಅದಕ್ಕೋ
ಹ್ಮ್
ನೋಡ್ತನಿ ಅದೇ ಈಗ ಏನ್ ಎಲ್ಲಾ ಫುಲ್ ಅವ್ರನ ಇಡ್ಕೊಬಿಟ್ಟವ್ರ ಈಗ
ನಾ ಇರುತ್ತಲ್ಲ ನಮ್ಮವರುಏನದನ್ ಬಂತಲ್ಲ ಮೈನ್ಗೆ ಬರ್ತದಲ್ಲ
ಇಲ್ಲ ನಾ ಅದೇ ಫುಲ್ ಈ ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಈಗ ಬರ್ತವ್ರೆ ಅವ್ರಿಗೆ
ಹಾ ಪರವಾಗಿಲ್ಲ ಎಲ್ಲ ಅವನ್ ಎಫರ್ಟ್ ಆಗ್ತನಲ್ಲ ಸುಮಾರು ಮಾಡೋಣ ಮೂವಿ ಮಾಡಣದ ಯಾವ್ದೋ ಒಂದ
ಮೂವಿನ
ಮುಗನೇ ಮಾಡೋರ ಸವಂತ ಯಾವ್ದೊಂದಾಲ ಇಲ್ಲಿ
ಹೌದಾ ಏನಪ್ಪ
ಮೂವಿ ಮಾಡಳಾನ ಒಂದ
ಹ್ಮ ಈಗ್ ಲಾಗ್ ಎಲ್ಲ ಮಾಡ್ತ ಅದೇ ಲಾಗ್ ಎಲ್ಲ ಮಾಡ್ತ್ರ ಅದ ನೋಡಿದೀನಿ ಮೂವದೆಲ್ಲ ನೋಡಿಲ್ಲಪ್ಪ
ಮೂರ ಯಾರೋ ಮಾಡ ಮಾಡ್ತಾವ್ರ ಅವ
ಈಗ ಇಲ್ಲಿ ಅನುೂರ್ಲ್ಲಿ ಇದಾಗೈತೆ ನೋಡುವ ಎನ್ ಕಟ್ಟನ್ ಕಲರ್ಸ ಅದಕ್ಕೆಲ್ಲ ಹೋಗಿ ಎತ್ತದೆಲ್ಲ ವೀಡಿಯೋ ಮಾಡ್ಬಿಟ್ಟಿದ್ರಲ್ಲ
ಹ್ಮ ಹೌದು
ಹ್ಮ್ ಏನು ನೋಡಿಲ್ಲ ಹ್ಮ್ ಅದ ಯಾರು ಒದ ನಡ ಈ ಕಡೆ ನಮೋನನೆೆಲ್ಲ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಬಿಗ್ ಬಾಸ್ ಹೋಗಿ ನೀವು ಅಂದ್ಕೊಂಡಿಯನೆ ಎಲ್ಲ ಇಬಾಡ ಆ ವೀಡಿಯೋದಲ್ಲಿ ನೋಡ್ತೀನ ನಾನೇ
ಗಾಡಿ ಹೋಯ್ತಾ ಇಚ್ಚಿದಾಗ್ರೆ ಹವರೆಲ್ಲ ಸಮರ್
ಹಾ
ಹ್ಮ್
ನಿಂದು ಏನ ಆಯ್ತಾ
ಏನ್ ಅಪ್ಡೇಟ್ ಇಲ್ಲ ನಾವು ಮೂವಿ ಮಾಡ ನಾವು ಮೂವಿ ಮಾಡವಿ ಸರಿ ನೋಡ ವಿನ್ ಟ ತೌಸಂಡ್ ತರ್ಟಿ ವರೆಗೆ ಸ್ಟಾರ್ಟ್ ಮಾಡು
ಹ್ಮ್ ಫಸ್ಟ್ ಇವಾಗ ಮಾಡ್ಯಾರನ್ನ ರಿಲೀಸ್ ಮಾಡ ಫಸ್ಟ್
ಅದ ನಾ ಒಬ್ಬನೇ ಮಾಡಿದ್ರ ಮಾರೋ ನ ಫ್ರೆಂಡ್ಸ್ರ್ಬೇಕಕ್ ಅವರುಯ್ ಇಂಟ ಹೋ ಕೆಲಸದ
ಹ
ಹ್ಮ್
ಅದ ಯಾವ ಇದುೊಂದು ಹೇಳ್ದ ಅದ ಯಾವ್ದ ಇದೊಂದು ಹೇಳಿದೆ
ಇನ್ನು ಐ್ತೆ ಇನ್ನು ಸ್ ಜನ ಐತೆ ಬಟ್ಗೆ ನಂಗೊಂದು ಟಾಸ್ಕ್ ಕೊಟ್ಟನಲ್ಲ ಅದ್ ಅದು ಮಾಡ್ತಿಲ್ವದ ನಾನು ಹತ್ ನಿಮಿಷ ಆಕ್ಟಿಂಗ್ ವೀಡಿಯೋಮ ಅದು ಇನು ಕಳಿಸಿಲ್ಲವಲ್ಲ ಅದಕ್ಕೆಮ್ಮ ಪೆಂಡಿಂಗ್ ಇ ಸರ್ ನನ್ ಯಾವಾಗ ಕಳಸ್ತ ಯಾವಾಗ ಸ ಮಾಡೋೋ
ಹ್ಮ ಸರಿ ಸರಿ ಯಾರ ಅವ್ರ ಇಸ್ರೋ
ಹ್ಮ ನಿಂದ ಪರಾವಲಕ್ಕ ಯಾರ ಹೆಸರಾ
ಅದ ಅವಾವರ ಹೆಸರು
ನಾನೂ ರಾಜ್ಕುಮಾರ್ ಅಂತಾನೇ ಕೊಟ್ಕ ನಾನು
ಏ ಅವರೆಲ್ಲಾ ನಾನು ಹೇಳಿದ್ದು ನಿಂತ್ ಎ ಇಸ್ರೋ ಅದವರು
ನಾನ್ ಹೇಳಿದ್ದು ಇಸ್ರೋ ಇಸ್ರೋ
ಅವ್ನ್ ಹೆಸ್ರು ಮೋಕ್ಷಿತ್ ನಾ ಇನ್ನೊಂದು ರಿಯಾಲಿಟಿ ಏನ ಅಂದ್ರೆ ನಾನು ನಾ ಅವನ ಇನ್ಸ್ಟಾದಲ್ಲಿ ಫೋಲೋ ಮಾಡುದಿಲ್ಲ ಅವನು ನನ್ನ ಮಾಡ್ತಿಲ್ಲ
ಹೂ
ಸರ್ಕಲ್ ಯಾರ ಇದ ಅವ್ನ್ ಮಾಡ್ತಿಲ್ಲ ಅವನೇ ಎಂತ ಬಟ್ ಡೈಲಿ ಡೈಲಿ ಮಾತಾಡ್ತಾ ಇರ್ತೀವಿ ಕಾಲು ಅದು
ಹೂ
ಹ್ಮ್
ಸರಿ ಸರಿ ಇನೇನು ಹಲೋ
ಕಂಪ್ಲೀಟ್ ಆಗ್ಬಡ್ತಲ್ಲಾ ನೆಟ್ವರ್ಕ್ ಇಶ್ಯೂ ಇಲ್ದೆ
ಅದ್ನ ನಂಗೆ ಸ್ಪೆಷಲ್ ಮಾಡ್ತೀನಿರು ಇಲ್ಲ ಮಾಡ ನೀನ್ ಆ ಕಡೆ ಇಂದ